ಹಲೋ ಹಲೋ ಏನ್ ಮಾಡ್ತಿದ್ದೀರಾ.
ಆ ಕೇಳ ಏನಿಲ್ಲ ಸುಮ್ನೆ ಮಲ್ಗಿ ಇದಿದ್ದ ನೀವೇನ್ ಮಾಡ್ತಿದ್ದೀರಾ?
ನಾನು ಹೊರ್ಗಡೆ ಇದ್ದೆ
ಹೌದಾ ಮಳೆ ಬರ್ತಿದಿ ನಿಮಗೆ?
ಇಲ್ಲ ಮಳೆನ್ ಬರ್ತಿಲ್ಲ ನಿಮಗ್ ಬರ್ತಿದ್ಯಾ?
ನಮ್ಗ ಫುಲ್ಲು ಮಳೆ. ಮಳೆ ಬಂದು ನಿಂತೋಗಿದೆ.
ಈ ಕಡೆ ಮಳೆ ಏನಿಲ್ಲ.
ಹ್ಮ್
ಇಲ್ಲ ಮಳೆ ಇಲ್ಲ.
ತುಂಬಬಹದಾ. ಆಯ್ತಾ
ಹಾ ನನ್ ಕುಡಿಯಲ್ಲ ನೀವು ನಿಮ್ದ ಆಯ್ತು. ನಿಮ್ದ ಆಯ್ತು. ತ್ತಾ ನನ್ ಕುಡಿಯಲ್ಲ ಅಂದೆ.
ಇಲ್ಲ ಅಂದೆ.
ಹೌದಾ ಹೌದಾ ಮತ್ತೆ ಏನ್ ಚಳಿಗ್ ಮಲ್ಕೊಂಡಿದ್ದೀರಾ ಹೆಂಗೆ?
ಹೌದು ಕಾಲೇಜಿಂದ ಬಂದು ಮಲಗ್ ಬಿಟ್ಟಿದ್ದೆ.
ಹೌದಾ ಮನೆಗ್ ಹೋಗಿಲ್ವಾ ನಾಳೆ ಎಲ್ಲಾ ಹಾಲಿಡೇ ಇದೆ ಅಲ್ವಾ.
ಅಂದ್ರೆ ರೂಮ್ ಎಲ್ಲ ಚೇಂಜ್ ಮಾಡ್ಬೇಕಲ್ವಾ. ಪಿ ಜಿಗ್ ಹೋಗ್ಬೇಕು ಅದಕ್ಕೆ ನೋಡ್ಬೇಕ ಪರ್ಮಿಷನ್ ತಗೋಬೇಕು. ಶನಿವಾರ ರಜೆ ಇಲ್ಲ ಅಂತೆ ನಮ್ಗೆ. ಅದಿಕ್ಕೆಲ್ಲಾ ಶನಿವಾರ ರಜೆ ಇಲ್ಲ ಅಂತೆ.
ಹೌದು.
ಅಹ ಅದಕ್ಕೆಲ್ಲಾನ ಮುಗಿಸಕೊಂಡ್ ಒಂದೇ ಸರಿ.
ಹ
ಎಂತ ಹಗೆ ಇದ್ದೀನಿ.
ಪರ್ಮಿಷನ್ ಕೊಟ್ಟಿಲ್ವಾ ಇನ್ನು? ಹೌದಾ ಪರ್ಮಿಷನ್ ಇನ್ನು ಕೊಟ್ಟಿಲ್ವಾ ನಿಮ್ಗೆ ಅಂದ್ರೆ ಚೇಂಜ್ ಮಾಡಕ್ಕೆ.
ಲ್ಲ ಅಂದ.
ಕೇಳಿಸ್ತಿದ್ಯಾ?
ಹಾ ಕೇಳ್ತಿದೆೆ ನೀವು ಮಾತಾಡಿ ಕೇಳ್ತಿದೆೆ ನಂಗೆ.
ನೀ ಮತ್ತೆ ನೀವು ಮನೆಗೆ ಹೋಗಿದ್ದೀರಾ?
ಇಲ್ಲ ಹೋಗ್ಬೇಕು. ನಾಳೆ ಹೋಗ್ಬೇಕು ಅಂತ ಇದ್ದೀನಿ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಹ್ಮ್
ಕಾಲೇಜಗೆ ಹೋಗ್ತೀರಾ ನೀವು?
ಇಲ್ಲ ಹೋಗ್ಬಾರ್ದು ಅಂತ ಇದ್ದೀನಿ ನೀವು?
ನಾವು ಹಾಗೆ ಇದ್ವೆ. ಬಟ್ ನಮ ಸರೇನು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಇದಿಕ್ಕೆಲ್ಲಾ. ಸೇರ್ಸಲ್ಲ ಹಂಗ ಹಿಂಗ ಅಂತ ಬೈದ ಫುಲ್ ಎಲ್ಲ ಇವತ್ತು.
ಯಾ ಸರ್ ಬೈದಿದ್ದು.
ಪ್ಲೇಸ್ಮೆಂಟ್ ಸರು.
ಹೌದಾ
ಉತ್ತವಾದಕ್ಕೆ. ಅವ
ಹೌದಾ ನಮಗೇನು ಆತರ ಇಲ್ಲ ಅನ್ಸತೆ ಕಂಪಲ್ಸ ಸರಿ ಅಂದ್ರೆ ಗೊತ್ತಿಲ್ಲ ಏನ್ ಮಾಡ್ತಾರ ಎಲ್ಲಾರು
ಹ್ಮ ನಮಗು ಅದೇ ಏನ್ ಮಾಡದು ಗೊತ್ತಾಗ್ತಾ ಇಲ್ಲ ಸುಮ್ಮ್ನೆ ನೆಕ್ಸ್ಟ್ ಹೊರ ರಜೆ ಕೊಡ್ತಾರ ಏನರಿ ಕೊಡ್ತಾರ ಅನ್ಕೊಂಡಿದ್ರೆ ಅದನ್ನು ಇಲ್ಲ ಅಂತೆ
ಹೌದು ಇವಾಗ ಹೆಂಗು ಮೂರ್ ದಿನ ರಜಾ ಇತ್ತು ಮನೆಗ್ ಹೋಗ್ಬೋದಿತ್ತು
ಹೌದು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ
ಹ್ಮ
ಅದು ಮನೆಗ ಹೋಗಾಗ ಪರ್ಮಿಷನ್ ಕೊಡ್ತಿಲ್ಲ ಅಲ್ವಾ. ಬೆಳಗ್ಗೆ ಹೋಗಿರವ್ಗಷ್ಟೇ ಕೊಟ್ಟಿದ್ದಾರೆ. ಹ್ಮ್ ಈಗ್ ಕೊಟ್ಲಿಲ್ಲ ಅದಕ್ಕೆ ಸುಮ್ನೆ ಬಂದ್ರೆ.
ಹೋಗ್ಲಿ ಬಿಡಿ ನೆಕ್ಸ್ಟ್ ಹೋಗೋರ್ಂತ ಇವಾಗೆಲ್ಲ ಶಿಫ್ಟ್ ಮಾಡ್ಕೊಬಿಡಿ
ಹಂಗೆ ಮಾಡ್ತೀನಿ ಮಾಡ್ಕೊಬಿಟ್ಟ ಒಂದ್ ವಾರ ಬರಲ್ಲ ಮತ್ತೆ ತ್ತ ಬರ್ತೀನಿ
ಹ್ಮೆ ಮಾಡಿ ಎಲ್ಲಾರು ಒಂದೇ ಮಾಡದು ಹ್ಮ್
ಹೌದು
ಸ್ವೆಟ್ಟರ್ ಹಗೆ ಮಾಡು ಹಗೂ ಇವಾಗ ಹಾಲಿಡೇ ಇಲ್ಲ ಅಲ್ಲ ಹ್ಮ ಮಾಡ್ಬೇಕ
ಏನ್ ತಿಂದ ರೀ ನೀವು
ಹ
ಏನ್ ತಿಂದ್ರಿ ಅಂದೆ ಮಧ್ಯಾಹ್ನ ಮಧ್ಯಾಹ್ನ ಏನ್ ತಿಂದರಿ ಊಟ ಅಂದೆ
ರೈಸ್ ಸಾಂಬರ್
ಹ ಹಾ ನಾನು ಅಷ್ಟೇ ಸೇಮ್ ಸಪ್ರೇಟ್ ಮಾಡ್ತಾರ ಪಿ ಹ
ಸಿಂಮನಲ್ಲಿ ಹ ಹ್ಮ
ಹಲೋ
ಹಲೋ ಹಲೋ ಹಲೋ
ಹಾ ಕೇಳಸ್ತೀದೆ
ಹಲೋ
ನೀವವಿನ್ನು ಮನೆಗ್ ಹೋಗ್ದಂಗಿಲ್ಲ
ಇಲ್ಲ ಹೋಗಿ ಮಕ್ಕಳೆ ಮತ್ತೆ ಬಂದಿದೀವಿ
ಹೌದು
ಟಿಕೆಟ್ ತಗೋತಿದ್ದೆ ಅದಿಕ್ಕೆ ಹೋಗಿ ವಾಪಸ್ ಬಂದಿದ್ದೆ ಹ್ಮ ನಿಮ್ಮಲ್ಲಿ ಎಲ್ಲಾರೂ ಪರ್ಮಿಷನ್ ತಗೋಬೇಕಾ ನಾಳೆ ಶಿ ಗೆ ಆಗಂಗಿದ್ರೆ ಅಂದ್ರೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ವಾ ಇವಾಗ ಮತ್ತೆ ಯಾಕೆ
ಹ ಅದೇನು ಹ್ಮ ಲೆಟರ್ ಕೊಡ್ತಾರಂತ ಅದೇ ಹಾ ಬ್ಯುಸಿ ಇದ್ರು ಅವರು ಕೊಡ್ಲಿಲ್ಲ ಶನಿವಾರ ತಗೋಬೇಕು ನಮ್ಗೆ ಫುಲ್ಲು ದೊಡ್ಡ ಕಾಟ ಕೊಡ್ತಾರೆ ಈ ಕಾಲೇಜ ಅವರು
ಏನ್ ಮಾಡಕಾಗಲ್ಲ ಬೀಡಿ ಎಲ್ಲಾರು ಅಂಗೆ ಇರತ್ತಾರೆ
ಅದಿಕ್ಕೆ
ಹಾ ಅದ್ದಿಕ್ಕೆ
ಹ್ಮ ಇವತ್ತೆರಡು ಹಲೋ
ಆದ್ರೆ ಪಕ್ಕ ಕೊಡ್ತಾರಲ್ವಾ ಪರ್ಮಿಷನ್
ಕೊಡ್ತಾರೆ ಹಾ ಕೊಡ್ತಾರೆ ಹಾ ಕೊಡ್ತಾರೆ ಪಕ್ಕ
ಹ್ಮ್ ಕೇಳಿಸ್ತಿದೆ
ಹ್ಮ್
ಮತ್ತೆ
ಮತ್ತೆ ಹೇಳಬೇಕ್ ಹೇಗಿತ್ತು ಇವತ್ತಿನ ದಿನ
ಚೆನ್ನಾಗಿತ್ತು ಫುಲ್ಲು ಕ್ಲಾಸು ಸಾಫ್ಟ್ ಸ್ಕಿಲ್ ಕ್ಲಾಸ ಇಟ್ಟಿದ್ರು ಚೆನ್ನಾಗಿತ್ತು ಥಿಯೋರಿ ಇರ್ಲಿಲ್ಲ ಅಲ್ಲ ಆಕ್ಟಿವಿಟೀಸ್ ಇತ್ತು ಆರಾಮಾಗೆ ಇತ್ತು ಅಷ್ಟೇನ್ ಕಷ್ಟ ಆಗಿಲ್ಲ
ಮಧ್ಯಾಹ್ನ ಕ್ಲಾಸಿಗೆ ಹೋಗಿದ್ರಾ
ಹಾ ಹೋಗಿದವಿ
ಏನ್ ಮಾಡುದ್ರು ಆಗ ಇಲ್ಲ ನ
ಅವಾಗ್ಲೂ ಅವಾಗ್ಲು ಅವಾಗ್ಲೂ ಒನ್ನ ಒನ್ನ ಟಾಪಿಕ ಕೊಟ್ಬಿಟ್ಟು ಜಿ ಡಿ ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಡಿಸ್ಕಸ್ ಅದನ್ನ ಮಾಡ್ಸಿದ್ರು ನೈನ್ ಮೆಂಬರ್ಸ್ ಗ್ರೂಪ್ ಮಾಡಿ ಅದೆಲ್ಲ ಮಾಡದ್ರು ಅಷ್ಟೇ ಮಾಡಿಲ್ಲ
ಅದೇ ನಾವೇ ಬಂದಿದ್ರ
ಹಾ ಅವರೇ ಬಂದಿದ್ರು ಅವರೇ ಬಂದು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಷ್ಟೇ ನೀನು ಯಾವಾಗ ಸೋಮವಾರ ರಗು ಅದೇ ಅದೇ ಅಂತೆ ಬೇರೆ ಯಾವುದು ಇಲ್ಲಂತೆ ಹ
ಹೌದಾ ಹ್ಮ್ ಹ್ಮ್ ಹ್ಮ್
ಹ ಮಾಡ್ಲಿ
ಹಾ ಮಾಡ್ಲಿ
ಹ್ಮ್
ಮತ್ತೆ ನೀವ ಎಷ್ಟೊತ್ತಾಗುತ್ತೆ ಹೋಗೋದು ನಿಮ್ಮ ಪಿ ಜಿಗೆ
ನಾನ ಇನ್ನೊಂದು ಟೆನ್ ಮಿನಿಟ್ಸ್ ಇಷ್ಟೇ
ಹೌದಾ ಹ್ಮ್
ಹೋಗಿ ಬಂದು ಮತ್ತೆ ಹೋಗ್ತಿದ್ದೇನ
ಹ್ಮ್ ಹ್ಮ್
ಸ್ವಲ್ಪ ಕೆಲ್ಸ ಇಕೊಂಡು ಇವಾಗ ಮತ್ತೆ ಹೋಗ್ತವಿ
ಎಷ್ಟ ಮುಗಿತು ಕಲ್ಟಾಸ್ಕೊ ಇದು ಮಾತಾಡೋದು
ನಂದು ಒಂದು ಎಂಟರಿಂದ ಒಂಬತ್ ಇದು ಒಂಬತ್ತನೇದು ಅನಸುತ್ತೇ ಹಾ ಮುಂಚೆ ಬೇರೆಯವ್ರ ಜೊತೆ ಮಾತಾಡಿದ್ದೇ
ಹ್ಮ್
ಓ ಇಂದು ಇವಾಗ ಎಂಟನೇದ ಅಂಸುತ್ತ
ಹ ಕೆಲ್ಸ ಮಾಡಿ ನೀವು ಇಷ್ಟೊನ್ ಮಾಡಸ್ಬಿಡಿ ಯಾರ್ ಕೈ ಎಲ್ಲಾದ್ರು
ಹಾ
ಆಗ ಮಾತಾಡಿ ಅಸೈನ್ ಮಾಡ್ಸಿಲ್ಲ ಅಂದ್ರು ಪರವಾಗಿಲ್ಲ ಇಲ್ಲ ಇಲ್ಲ ಅಸೈನ್ ಮಾಡಿಲ್ಲ ಅಂದ್ರೂನು ಮ ಮಾತಾಡ್ಬೋದು ಹ್ಮ ಜಸ್ಟ್ ಪ್ರೊಫೈಲ್ ಟಾಸ್ಕ್ ಅಷ್ಟೇ ಮಾಡಸಬಿಟ್ಟು ಅವ್ರ ಮಾತಾಡಕ್ಕಾಗಲ್ಲ ನಾವು ಅವ್ರ ಜೊತೆನೆೇ ಮಾತಾಡ್ಬೋದು ಹಾ ಬಟ್ ಅವ್ರಿಗೂ ಹೊಂಡ್ ಬರುತ್ತೆ
ಹೌದಾ
ಹ್ಮ ಹಂಗ ಮಾಡಿ
ಹಂಗೆ ಮಾಡ್ತೀನಿ ನಿಂದೆಷ್ಟಗಿದೆ ಕಂಪ್ಲೀಟ್
ನಂದು ಇನ್ನು ಎರಡಿದೆ ಎರಡಿದೆ ಅಷ್ಟೆ
ಹೌದಾ ನಂದಿನ್ನುೂ ತುಂಬಾ ಆಯ್ತ
ಅದಕ್ಕೆ ಆಗ ಮಾಡಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡಿದ್ದಾರೆ ಒಬ್ಬರ್ದು ಇನ್ಸ್ಟಾಲ್ ಮಾಡಿಸಬಿಡಿ ಅವ್ರ ಜೊತೆನೆ ಮಾತಾಡಿ ಅಸೈನ್ ಆಗ ಆಗಿಲ್ಲಾಂದ್ರೂ ಪರವಾಗಿಲ್ಲ ಅವ್ರ ಪೇ ಮಾಡಸ್ತಿರಲ್ಲ ಅವ್ರ ತ್ರ್ರೀ ಹಂಡ್ರೆಡ್ ಪೇ ಮಾಡಸ್ತಿಲ್ಲ
ಹೌದಾ ಸರಿ ಸರಿ ಹಂಗೆ ಮಾಡ್ತೀನಿ
ನಾನ್ ಮನೇಲಿ ಇದ್ದಾಗ ಯಾರು ಇರ್ಲಿಲ್ಲ ಮಾತಾಡೋದಿಕ್ಕೆ ಹಾಗಾಗಿ ಹಾಗಗೆ ಮಾಡ್ತಿದ್ದೆ ನನ್ ತಂಗಿ ಜೊತೆ
ಹೌದಾ ನಾನು ಹಂಗೆ ಮಾಡ್ಬೇಕಾಗ
ಅಸೈನ್ ಮಾಡ್ಸಿಲ್ಲ ಅಂದ್ರರು ಹ
ಅದೇ ಬೆಟ್ಟರು
ಹೌದು
ಮತ್ತೆ
ಮತ್ತೆ ಹೇಳ್ಬೇಕು ನೀವ
ಹು ಮತ್ತೆಟೇದು ಸರಿ ಮತ್ತೆ ಮಾತಾಡೋಣ ಬಿಡಿ
ಹಾ ಸರಿ
ಬೈ
ಹಾ ಬಾಯ